ಹೋ
ಹಾ ಹೇಳ್ರಿ ಏನಲ್ ನಾವು ನಮ್ದ ದೋಸ್ತ್ ಎಲ್ಲ ನೋಡಕ್ ಬಂದೀವ ಇಲ್ಲಿ
ಏ ಏನ್ ಮಾಡಾಕತ್ ರಿ
ಏನಿಲ್ಲ ಉರಿದ್ವಲ್ಲಾ ನಾಟ್ಯ ಅದನಂತ ನೋಡ್ಕೊಂಡು ಹೊಲಕ್ ಬಂದಿದ್ವಿ ಹೊಲಕರ್ ಟ್ಟೆ ಅಂತ ತೀರ್ಥಪಟ್ಟಿ ಬಾಾಲಕ ಹಾ ಇಲ್ಲಿಗೆ ಬಂದೀವಿ ನೋಡ್ರಿ
ಹ
ಹ್ಮ್ ನೀವೇನ್ ಮಾಡಾಕತ್್ರರಿ
ಏನಲ್ರ ಸುಮ್ ಸೊಪ ಬಾ ಹೊಂಟಿದ್ವಿ ಸ್ವಪ ಹಾವ ಹಾವೇ ರೋಡಿಗೆ ಹೋಗಿ ಕೂಡ್ಬೇಕಂದ ಹುಷಿನ ಭಾಷೆ ನಾವು ನಮ್ ದೋಸ್ತರ್ತಿವಿ
ಹೌದೌದೌದು ಮಳೆ ಇಲ್ಲ ಏನಿಲ್ಲ ಅದ್ರಾಗ ಚಾಗಿೆ ಹಾಗೆ ಅದಾನ
ಹಾಗಾದ್ರ ಆಾದ್ ನಿಮ್ದ
ನಮ್ದು ಚಾಗಿ ಕುಡುದ ಸುಮ್ನೆ ಸಂಜೆ ಆದಾಗ ಚೆಂದ ಕಾಣ್ತವನ ಅತ್ಯ ಅಂತ ಬಂದಿವವಿ ನಾನ್ ನಮ್ ದೋಸ್ತ್
ಹ್ಮ್ ಹ್ಮ್ ಹ್ಮ್
ಹ್ಮ ಏನ್ ಅತ್ತ ಅರ್ಕಪುರ್ಕ ಆಟ ಒಂದ್ ಇಲ್ಲಿ ಒಂದ್ ಅಲ್ಲಿ ಒಂದ ಇಲ್ಲಿ ಒಂದ್ ಆಟ್ಯವಾತ್ತ ಏನು ಬರಬರಿ ನಟಿಲ್ಲ ಹ್ಮ್ ಹ್ಮ ಇಲ್ಲಾಂತ ಅಲ್ಲ ಇಲ್ಲಂತ ಅಲ್ಲಾ ಇಲ್ಲ ನಟದ
ಹೌದ ಹೌದ್ರೀ
ಹ್ಮ್ ಸಾಗಿ ಆಟಿಲ್ಲ ಹ
ಹಾ ಮತ್ತೇನ್ ಹೇಳಿದ್ರಿ
ಏನ ಲೋಡ್
ಅದೇ ಅದೇನು ಮತ್ತಗ್ ತೋರ್ಸ್ರಿ
ಹಾ ಎತ್ತಿ ತೋರ್ರಿಸವಲ್ರಿ ಅದ್ ಬಂದಿದ್ದ ಡಾಕ್ಟ್ರ
ಬಂದಿದ್ರೆ
ಹಾ ಬಂದಿದ್ದ ಹನ್ಸಾನ ಮಾಡುವಗನ ಎಡು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಗೌರ್ನಾ ಡಾಕ್ಟರ್ ಬಂದಿದ್ರ
ಆರಾಮತ ಅಂತಂದ್ರ
ಹಾ ಆರಾಮ ಆತ್ತತ ಅಂತ ಹೇಳೇನ್ರಿ ಅದೇಏನ ನಾಲಿಕ್ ಬಿುಡ್ಕು ಇದಾಗಿತ್ತಲ್ಲ ಅದೇಏ ಕಡಿಮೆ ಆಿದೆ ಅಲ್ಲ ಚಕ ಹಡಿದಗೆಸ ನೋಡ್ರೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ
ಹೌದ್ರಿ ಹ್ಮ
ಮತ್ತೆ ಅನ್ ಮಾಡರಾ ಅನ್ ಮಾಡಿ ಹೌ ಾಣ ಕೊಡ ಮತ್ ಸೋಮವಾರ ಸೋಮವಾರ ಬಂದ್ ಗೀಸಿಂದ ಸೋಮವಾರ ೋನ್ ಅಚ್ರಿ ಜಾಣ ಕೊಡ್ತೀನ ಅಂತ ಹೇಳ ಮಯ ಅಂತ
ಹೌದ್ರಾ
ಹ್ಮ್ ಮತ್ತೆ ನಡದ ಮ್ವ್ರ ಹೋಡಗ್ ಬ್ ಕುಂತತ್ರ ನೀವ್ನು
ಬರ್ಬ್ರೆ ನಮ ದೋಸ್ ಬರ್ತ ನ ಬರಲನನ ನಮ ಹಷನ್ ಭಾಷೆ ನಮ್ ಬಾಬಾಣ್ಣಬರ್ ಬರ್ತನತಕತ್ತಾರ ಬ ಬಂದಿರನ ಎಡೆ ಗಾಡಿ ಬಣಕ ಬರ್ತೇ ಬಿಡ
ಅ ಇಲ್ಲೇ ಬಂದು ಟ್ರೈನ್ ರೋಡ್ ಹೋಗ್ಯದಲ್ಲ ಇಲ್ಲಿ ಟ್ರೈನ್ ರೋಡ್ ಹೋಗ್ಯದ ಸುಮ್ಮ್ನೆ ಹೊಲ್ದಾಗ ಮಾತಾಡ್ಕ ಅಂತ ಹೊಂಟಿವವಿ ತಿಗಳ
ಕಸ ಆರ್ಸೋದು ಹೋಗಿದ್ರಲ್ಲ ಆಯ್ತಾ
ಏ ಆದ್ರೆ ಇನ್ನ ಮೂ ಇನ್ನ ಎರಡು ಮೂರ್ ದಿವಸ ಹತ್ರವಲ್ಲ ಅದು
ಮೂರು ದಿವಸತ್ರಿ
ಇನ ಯ ಅದು ಹಂಗಗೆ ಈ ಕಡೆ ಈಗ ಟ್ಯಾಕ್ಟರ್ ನಚ ರಿ ಅದ್ರ
ಜಾಚಿ ಕುಂಟಿ ಹೊಡಕತ್ತಾರ ಏನ್ ಹ ಮೊದ್ಲೇ ಒಡದಾರ ದಬ್ಬರ
ಹಾ ಅದು ಉಡದುರ ಸಪಿನ ಕಿತ್ತಲ ಕಟಗಿ ಪಟಗಿ ಕಸ ಕಿಸ ಬಾಳ ಅವ್ರ
ಬಹಳ ಕಾಪಾಡ ಪಟರಾನ ಅದ ಅವಲಾ
ಬಾಳ್ ಗಬಡ್ ನೋಡಿದ್ರ ಬೀಳ್ ಬಿದ್ದಂಗ ಆ ಒಂದಮ್ಮ ಮನೆ ಆಗ ಎಲ್ಲ
ಹ್ಮ್ ಹ್ಮ ಟ್ಯಾಕ್ಟರ್ ಕತ್ತಾರನಾ ಹಂಗೆ ನಿಮ್ದ ನೀವ ಇಲ್ಲಿ ಬರ್ ತಗೊಂಡ್ ಹೋಗಿರಿ ಹಚ್ಚಾಕತೀರಿ
ಇ ನಾಲಗ ನಾಳಗ್ ಏನ ಮಾಡ್ತಾರ ನ ಮನೆಗಗತ್ಸ ಅಲ ಬಾದ ಅಂತ ಅಂತಾರ ಏನ್ ಮಾಡ್ತ ಮಂದಿ ಕಡಿಮೆ ಆದ್ರ ಹಾ ಮಂದಿ ಕಡಿಮೆ ಆಐತೆ ಅಂದ್ರೆ ಹೋಗಲ್ ಮತ್ತೆ ಹೆಚ್ಚಿಗೆ ಇದದ ಅಂದ್ರೆ ಹೋಗತಾರ ಏನ್ ಮಾಡ್ತಾವಂ
ಹಾ ಮತ್ತೆ ದೂರ ಮ ದಾರಿ ನಾಲ್ಕೈದು ಮಂದಿಗೆ ಆದ್ರ ಮುಚ್ಚ್ಯಾಗ ಹೊರ್ಕಟ್ ಆಗಲ್ಲಲ್ಲ ಅವ್ರಿಗೆ ಹಾ ದಾರಿ ದೂರ ಆಗ್ತಲ್ರಿ ಅವ್ರಗ್ ಹೊರ್ಕಟ ಆಗ್ಲ್ ನಾಕ ಮಂದಿ ಆದ್ರ
ಹೊರ್ಸಲ ಇದ ಒತ
ಕ್ರಿ ಮತ್ ಮುಂಜಾಲ ಜಲ್ದಿ ಓತ್ರಿ ನಾರಕ
ಅವ್ರ ಗೊತ್ತ್ರೀ ಸಾಯಂಕಾಲ ಫೋನ್ ಹಚ್ಚಿ ಮಾತಾಡ್ಬೇಕ್ರಿ ಏನ್ಂತಾರ ಗೊತ್ತಾಗ್ತ
ಹಾ ಎಲ್ಲಾರ ಕೇಳಬೇಕ್
ಹ ಹ ಹೇಳಿದ ಮೇಲೆ ಗೊತ್ತ ಆಗುತ್ತ ಹ್ಮ ಹೌದ ಹ ಹೌದ ಹೌದ್ರಿ ಹೇಳಿದ್ರ ಗೊತ್ತಾಗ್ತ ಬಂದರ ಬರಕ ದೆ
ಹ್ಮ್ ಹ್ಮ್
ಹ್ಮ್ ಹಾ ಬರ್ತೀರಾ ಕೊ ಗಾಡಿ ಮೇಲೆ ಇವಿ ಬೈಕ್ ಮೇಲ್
ಹಾ ಹಾ ಯಾರು ನಿಮ್ಮ ದೋಸ್ತ ನಡಸಕತ್ತಾರನ
ಹಾ ನಮ್ಮ ದೋಸ್ತ್ ನಡಸಕ್ ಅತ್ತಾನ್ ಹೇಳ
ಹ್ಮ್ ಹ್ಮ್ ಇಲ್ಲಿ ಇದು ಒಂಟಾನ ಇಲ್ಲಿ ಸುಮ್ಮನ ಮಾ ಒಂಟನ್ ಮುಂದೆ ಹತೀವಲ್ಲ ನೋಡಕಂತ ಹಾ ಅಂತ
ಹಾ ಮ ಮಗನ ಕರಕೊಂಡು ಬರ್ತಾನ ಅಂತಾನ ಅಲ್ಲೇ ಬಿಡ್ತಾನಂತೇವೆ
ಹ ಮಗನಿಗೆ ಮತ್ತ ನಾ ಐದ ತಿಂಗಳು ಆಗಬೇಕನ ನಾಕರಕ್ಕ
ಮತ್ತ ತೊಟ ತೊಟ್ಟಲ್ ಕಾರಣದ ಮಾಡ್ತಾನಂತ ಮತ್ತೆ
ದೌಲ್ ಸಾಬ್ರ
ಹಾ ದೌಲ ಸಾಬ್ರ
ಹಷ್ಟತಾರ ಕರಕೊಂಡ್ ಬರ್ತಾರ ನಮ್ಮ ಮನ್ಯಾಗ ಕೇಳಬೇಕ್ ಹಿರಿಯರಗೆ ಹ್ಮ್
ಹೌದ
ಹ್ಮ
ಹ್ಮ್ ಹ್ಮ್ ಅಷ್ಟ್ರ ಸಮಸ್ಯೆ ಚಾ ಕುಡರು ಚಾ ಕುಡುದ ಹೊಂಟಿವಿ ರಿ ಹಾ ಆ ಬರ್ತಷ್ಟ ಹಾ ಮತ್ತ
ಮತ್ತೆ ಏನಿಲ್ಲಾ ನೋಡ್ರಿ ಇದಕ್ಕೆ ಹೊಲಕ ಬಂದಿದ್ವಿ ಸಂಜೆ ಆದಾಗ ಚಂದ ಕಾಣತಾವನ ಅಂತ ಬೆಳಿ ಹತ್ತಿ ಊರಿದ್ದು ಸಂಜೆದಾಗ ಚೆಂದ ಕಾಣ್ತಾವಂತ ಬಂದಿವವಿ ಏನು ಬಕ್ಕ ಬಕ್ಕ ಬಾಡಿ ನಿಂತಾವ ಬಕ್ಕ ಬಕ್ಕ ಬಾಡಿ ಸಂಜಿ ಹೇಳೆದಗನು ಚೆಂದ ಕಾಣತವ್ ಅಂದ್ರೆ ಎಲ್ಲ ಮಣ್ಣ ಒಣಿಗೀ
ಬಿಸಿಲು ಹೆಂಗಿತ್ರಿ ಇವತ್ತು ಬಿಸಿಲು ಭಯಂಕರ ಬಿಸಿಲು ಇತ್ ಇವತ್ತು ಲೇರ್ ತ ನಾವು ದೊಡ್ದ ಹರಯಣ ಆಗಿವಿ ಬಿಸಿಲ ಭಯಂಕರ ಬಿಸಲ್ ಬ್ಯಾಸಗಿ ಬಿಸಲ್ಲ ಆದಂಗ ಆಗೇದ ಬ್ಯಾಸಗಿ ಡಬ್ಬಲ್ ಆಗೇದ ಬೀಸಲ ಅದು
ಏ ಬಿಸಲ್ಲ ಅಂದ್ರೇ ಏನ್ ಭಯಂಕರ ಬಿಸಿಲ ಇದೆ ಅದು ಬಂದದ್ದೇ ಒಂದ್ಿನ ಬಂತ ಅದು ಮಿರಿಗಿನ ದಿನ ಮಳೆ ಆಯ್ತು ಅಷ್ಟೇ ಬಂದದ್ದೇ ಕ ಆಯ್ತು ಇಟ್ಟ ಆಯ್ತ ಇದ ಆದ್ಮ್ಯಾಗ ಮಳೇ ಇಲ್ಲ ಮತ್ತೆ ಪೂರ ಮ್ಣೆಲ್ಲ ಒಣಗಿ ಕರಲಗಲ್ಲ ಹ್ಮ್ ಅತ್ತಿ ಎಲ್ಲ ಬುಡ್ದು ಅಲ್ಲಿೇ ಒಂದ ಅಲ್ಲಿ ಒಂದ ಅಲ್ಲಿ ಒಂದು ನಾಟ್ಯವ ಆಟಿದ್ದು ಏನು ಒಳಾಗಿನ ಬೀಜ ಒಂದೊಂದ ಆ ಒಂದಂದು ಡಬ್ಬು ಇದ್ದಂಗ ಆಗ್ಯ ಎಲ್ಲ ಲಾಸ್ತಿ ಮಳೆಯಿಂದ ಎರಡ್ ಮೂರ್ ದನ್ದಾಗಿ ಈಗ ಬಂದ್ರ ಏನ್ ಏನ್ ನಡ್ತಾವ ಏನ್ ಮಾಡ್ತಾವ ಏನನು ಮಾಡರ್ತ ಬಂದುಡರರು ಹ್ಮ್ ಹ್ಮ್ ನಿಂಬದ
ಏನ್ ಮಾಡ್ತಿದಿ ಹಾ
ಮತ್ತೇನ್ ನಡದನ್ರಿ
ಮತ್ತೇ ಏನಿಲ್ರಿ ನಾಳಿಗ್ ಹೋಗ್ಬಕ್ ಮತ್ತೆ ಗಟ್ಟಿಗೆ ಆರ್ಸ್ಬೇಕ ಹೌದರ ನ ಅಲ ಅವ್ರ ಏ ಮಾಡವ ರೇ ಬಟ್ಟ ಆಕ ಮಾಡ್ ಮೊರಾಮ್
ಮೊರಮ್ಮಕ್ ಬಟ್ಟೆ ಕೆಲ್ಲರಿಗೆ ಕೇೇಳಬೇಕ ಇವ್ರರಿಗೆ ಎಲ್ಲ ನಮ್ಮ ದೋಸ್ತರಿಗೆ
ಆ ನಿಮ್ ದೋಳಸ ದೋಸ್ತ್ ಒಲ್ಲ ಅಂತನಪ್ಪ
ವಲ್ಯ ಅಂತನಂದ್ರಿ ಇವರು ಎಲ್ಲಿ ಮಳೆನೇ ಇಲ್ಲ ಕಣಿನ ಕೆಲ್ಸಾನ ಬರಬರಿ ನಡೆದಿಲ್ಲ ಮಳೆ ಆ ಮಳೆ ಒಂದಿಲ್ಲ ಏನ ರೊಕ್ಕ ಇಲ್ಲ ಕಯ್ಯಾಗ ಅಂತಾನ ಬಟ್ಟೆ ಹಾಕಾಗ ಕದಕಲ ಮಳೆಗಿಳಿ ಬಂದ್ರ ಚಂದ
ಹಾ ಹನ್ರಿೀ
ಮಳೆನೇ ಇಲ್ಲ ಈ ವರ್ಷ ಅದ್ರಾಗ ಹೋದಾರ ಸರಿ ಎಲ್ಲ ಎಲ್ಲಾರ ಮಂದಿ ಕೆಲಸಕನ ಅಲ್ಲಿ ಇಲ್ಲಿ ಹೋಗಿಸಿಂದ ಬಟ್ಟೆ ಜಮಾ ಮಾಡ್ಿಕೊಂಡ್ ಬಟ್ಟೆ ಹಾಕಿದ್ವಿ ಮೋರಮ್ ಕ್
ನ್ ನಮಗ ನಂಗಗೆ ಅದ್ರಿ ನೈರಾಣ ನೋಡ್ರಿ ಏನ್
ಹಾ ಮೊದ್ಲೇ ಹೊರ್ಗಿ ಬರ ಹತ್ತಿದ್ರ ಕೆಲ್ಸ ಹತ್ತಿದ್ರ ಜತಿಗೆ ಕೆಲಸ ೊಂದು್ ನಡೀತಿದ್ದವು ಮಳೆ ಬಂದ್ರ
ಹಾನ್ೀ
ಏಏ ನಿಲ್ಲಲ್ಲ
ಮ ಈಗ ಲೇಬರ್ ರೊಕ್ಕ ಅಂದ್ರೆ ಅಲ್ಲಿ ಕೊಡ್ರಿ ಮತ್ತೆ ಯಲ್ಲ ಮಾಡಿ ಕೊಡ್ತಾನ ಎಲ್ಲಿ ಕೊ್ರ ಹ್ಮ
ಣ ರಣ ಅಲ್ಲ
ಹಾ
ಸ್ಲ್ಪ ಮಳೆಗಿಳೇನ ಬಂದ್ರ ಯಾರ ಬಲ್ನ ಸಿಸ್ಕು ಏನ ಮೂರ ಮಾಡಕಕ್ ಬರ
ಮಾಡ್ತವ್ರ ಏನ್ ಮಾಡ್ತರ ದೊಡ್ಡಣ ಹ್ಮ್
ಬಂದ್ ಕುತ್ರಿ ಅನ್್ರೀ ಐವರ್ ರಡಗ್ ಬಂದ್ ಕುಂತರ
ರ ಬರಾಗತ ರ
ದಾರಿ ಇಲ್ಲಲ್ಲೋ ಅಲ್ಲಿ ಬರಲ್ಲ ಸಿಂಗಲ್ಲೇ ಬರ್ತದೆ ಅಲ್ಲಿ ಮತ್ತೆ ದೇಶ ಮುಂದ ದೇಶನ್ ಬಂದು ಹೊಳದೇನ ಅದಕ್ಕೆ
ಇಲ್ಲ ಬಸ ಮತ್ತೆ ಹೊರ್ಗಲ್ರೀ ಅಲ್ಲಿ
ಬಸಮಿತನ್ನೋಲ್ ಬೆ ಬಂದ ಹೊಳಳ್ಬೇಕಾನ ಅದಕ್
ಹಾ ಅಲ್ಲಿ ಡ್ ಬಂದರು ಮತ್ತ ಅಲ್ಲಿ ನ್ ಬರ್ತೇ ನ
ಒಂಟಿಯ್ರನ ನಾವನನಾ ಇಲ್ಲೇ ಹೊಲ್ದಬಲ್ಲಿಿ
ಹಳ್ಳಿಯ್ರ ಬರ್ತ ಹಾ ಬಲ್ತಕ ಇ ಒಂಟ ಫಲ್ ಬರ ಅಲ್ಲಿ ಹಡುರು ಯಾವೆಲ್ಲ ಹದ ಬ ಹಾ ಹೌದ್ೌದ್ರೀ ಮುಡ್ಗಲ್ ತಾರೀಕಂದ ಅಂದ್ರೆ ಮತ್ತ ಅಲ್ಲಿ ಮ್ಯಾ ಗಬ್ಬರು ಬರ್ತವಿ ಅಲ್ಲೇವ್ರ ಬರ್ತೇ ನಾವ ಹ್ಮ ಅಲ್ಲಿೇವ್ರ ಬರ್ತೇನೆ ನ ಹ್ಮ ಇನ್ನ ಸ್ೋಲ್ ಮಾಡಿದ್ದನ ಅನ್ರಿ
ಇನ್ನು ಫೋನ್ ಮಾಡಿಿಲ್ಲ ನೋಡ್ರಿ ಎಲ್ಲ ದೋರ್ನಾಳಗೆ ಎಲ್ಲಿಗೆ ಹೋಗಿ ನ ೇಳರ
ಫಂಕ್ಷನ್ ಬರ ಮಾಡ ಹ ಹೆಂಗ ಕೇಳಿದ್ದ ಹ್ಮ್ ಹ್ಮ್ ಹೌದ್ರ ಹ್ಮ ಹೌದಾ ಹೋಗಿ ಬಂದವ್ರೀ ಪರ ಬೆಳಗ್ಗೆ ಒಳಗ ಬಾಬರು ನಾವ ಹೆಚ್ಚಿಗೆ ಹೋಗಲ್ಲ್ ಗಾಡಿ ಓಡ್ಸಕ್
ಹೌದೌದ್ದ್ರಿ
ಗಾಡಿ ಮ್ಯಾಗ ಹೊಂಟ್ರಿ ನಾನು
ಹಾ್ ಹೊನ್ರಿ ಗಾಡಿ ಮ ಫುಲ್ ಫುಲ್ ಬ್ರಿಜ್ ದಾಟ ಆಗತ್ತ ನ ಹ ಅ
ಬರಿ ಬರಿ ಸಾಕಾಶ ಬರಿ ಅವ್ನ್ ಅದೇ ಮನೆಗ್ ಹೋಗಿ ಅಲ್ಲಿ ಸ್ವಲ್ಪ
ಹ ಹೌದು ಹ ಹ
ನಾವು ಬಂದ್ರೆ ಎದ್ರ ಬೆಟ್ಟೆ ಹಾತತಿವಿ ಇಲ್ಲಾ ಅಂದ್ರೆ ತೆಳಗ ಹೋದೀವಿ ಅಂದ್ರೆ ತೆಳಗ ಹೋಗಿರ್ತಿವಿ ನಾವವು
ಸಮಯ ಸಮ
ಬರ ಬರರಿ ಸಕಾಶ ಬರರಿ ವಿಷಂಬಷರ್ ಗಾಡಿ ನಡೆಸಕತ್ತಾರಾನ ಹಾ ಹಾ ಆಾ ಬ್ಣಾರಿ ಅಂತ ಬಂದಿರನ್ ಬೆಂಗಳೂರ್ಲಿಂದ
ಮೋರಂಲಿಂದೆ ಬಂದಿರ ಬಿವಿರಿ ಮೋರಂ ಹಬ್ಬ ದೊಡ್ಡ ಹಬ್ಬಾತದ ಹೌದ್ದ ಹೌದು್ ಮನಗೆ ಹುಸಾಗಿ ಇರ್ತಾವ ಎಲ್ಲ
ಹಾ ಹಾ ಹಾ ಆಫ್ ಹ ಮಗ ಊರಿಗೆ ದೊಡ್ಡ ದೊಡ್ಡಬ
ಮೋರಮ್ಮ ಅಂದ್ರೆ ಎಲ್ಲಾ ನಾನು ಹುಡುಗರ್ಲೇಬೇಕ ದೊಡ್ಡ ಹುಡುಗರು ತಾನ ಎಲ್ಲಾರ ಮೋಲಮ್ಮ ಆಚರಿಸ್ತ ಇ ಬಹಳ ದೊಡ್ಡ ಹಬ್ಬ ಇದೆ ಸರ್ ಒಳದಾಗ
ಮೋರಮ್ಮಗೆ ಎಲ್ಲಿದ್ರಿ ಎಲ್ಲಿ ಬೆಂಗಗಳೂರು ಮುಂಬೈಿ ಎಲ್ಲೇನೆ ಹೋಗಿರ್ಲಿ ಈ ಮೋರಮ್ಮ ಹಬ್ಬಕ್ ಬರ್ತಾರೀ
ಳಿತನ ಬರ್ಬ ಕೊಡುದ ಹಾ ಹೌದುದು ಬರ್ಬಿರಬೇಕ
ಮೋರಾಮ್ ಗಿ ರಾಮ್ ಮುಗಸೊಂಡ್ ಹೋದ್ರ ಅಂದ್ರ ಮತ್ತೆ ಮುಂದ ಬಂದ್ರ ರಂಜಾನ್ ಹಬ್ಬಕ್ ಬರ್ತಾರೀ ಇಲ್ಲಾಂದ್ರ ಆಯ್ ಸೀದಾ ಹಬ್ಬಾ ಮತ್ತೆ ಅಲಬ್ಕ ಮೋರಂಬಕ ಬರದು
ಹಾ ಹಾ ಅ ಏನೊನ್ ಫಂಕ್ಷನ್ ಇತ್ತು ಹಂಗಿ ಬರ್ಬೇಕು ರ್ಮಸ್ತ ಹೌದು.
ಫಂಕ್ಷನ್ ನಡಬರ್ಕ್ ಏನನ್ ಏನನ್ ಇದ್ರ ಬರ್ತಾರ ಇಲ್ಲಾಂದ್ರ ಆಯ್ತ್ ಕೆಲ್ಸ ಆಯ್ತ ತಾವ ಆಯ್ತ.
ಹಾ
ಹೌದ ಹೌದೌದು ಬರಿ ಗಾಡಿ ಮ್ಯಾಗ ಅಂದ್ರ ಹೊಂಟ್ರಿ ಏನು ಮ ನೀ ಹುಷಿಂಬಾಷರ್ ಏನಂದ್ರ ಬಟ್ಟಿ ಹಾಕಂಬಂದ್ರ ಏನಂದ್ರಿ. ಅ.
ಕಾಮ್ರ ಬರ್ ಬಂದು ಕಾಮ್ರ ಹ ಅಲ್ಲಿ ಫರ್ ಕತ
ಹಾ ಆಯ್ತು ತೋರಿ ಸರಿ ತೋರಿ ಬನ್್ರರಿ